ಆರಾಮ ಹ ಬಾಬು
ಹಾ ಆರಾಮ್ ನೋಡ್ಡಪಾ ರಮೇಶ ಎಲ್ಲಿದಿ ಆರಾಾಮ ನೀೀನು
ಹ್ಮ್ ನಾನ್ ಆರಾಮ್ ನೋಡ್ಪ ಹಾಸ್ಟೆಲ್ ದಗ್ ಇದೆ.
ಫುಲ್ ಆಗಿದೆನು.
ಹ್ಮ್
ಹ್ಮ್ ಹ್ಮ್ ಹ್ಮ್ ಹ್ಮ್ ಊಟ ಮಾಡೆದಿ? ನಾನ್ ಇಲ್ಲೇ ನೋಡ ನಮ್ಮ, ಅಕ್ಕನ ಉರಿಗ್ ಬಂದಿನ ಸ್ವಲ್ಪ ಬೆಂಗ್ಳೂರಿಗೆ,
ಹ್ಮಂ ಹ್ಮಂ ಹ್ಮಂ ಹ್ಮಂ
ಹ್ಮ್ ಸ್ವಲ್ಪ ಹಂಗೆ ಎಷ್ಟುದಿನ ಆಗಿ ತಲ್ಲ ಹೋಗಿಲ್ಲನವರಿಗೆ ಅದಕ್ಕೆ ಬೆಂಗ್ಗಳೂರು ಬಂದಿದೆ ನೋಡ. ಮತ್ತೆ, ಮತ್ತೆ ಎಲ್ಲಾ ಆರಾಮಲ್ಲ
ಬಾಳೆ ದಿವಸನ್ ನಕಾ
ಬಂದಿನ ಹಂಗೆ ಸ್ವಲ್ಪ ಕಡೆ ಮತ್ತೆ ಈ ಕಡೆ ಇತ್ನ ಆಯ್ತ್ ಈಗ ಡ್ಯೂಟಿ ಮಾಡ್ಬೇಕು ಇಲ್ಲೇ, ಹ್ಮ ಎಲ್ಲೇ ಡ್ಯೂಟಿ ಮಾಡಕ್ತ ನೋಡಿ ಈಗ ಆಯ್ತ ಬೆಂಗ್ಳೂರ್ ಆಗೆ ಹ್ಮ್ ಈ ಕಡೆ ಸೆಟಲ್ ಆಗ್ಬೆಕ್.
ಎಷ್ಟು ಕೊಡ್ತಾರ?
ಹ್ಮ ಕೊಡ್ತಾರ ಒಂದು ಇಪ್ಪತ್ತು ಇ ಇಪ್ಪತ್ತೈದು
ಹ್ಮ್ ಹ್ಮ
ಹ್ಮ್
ಬಣ ಏನ್ ಮಾಡ್ದ ಊರಾಗ ಎಲ್ಲಿ ಒಂದ್ ಐದರು ಸಾವಿರ ಯಾರ ದುಡಿತಾರಲ್ಲಿ ಶಾಪೂರಾಗ
ಹೌದು ಅಲ್ಲಿ ದುಡ ಕಾಲ ಇಲ್ಲಿ ಎಲ್ಲ ಅವನ ನೌನ್. ಏನು ಯಾವ್ ಕೆಲಸ ಆಗ ಇಲ್ಲಿದ್ರ.
ಹಾ ಆಗಾದ ಸುಮ್ಮನೆ ನ
ಇಲ್ಲ ನೋಡಿ ಈಗ ಮಳಿ ಗಾಳಿ ಬಿಟ್ಟ ಎಲ್ಲ ಅವನೌನ ಎಲ್ಲಾ ಸತ್ಯನಾಶ ಆಗಿ ಹೋಗ್ಯಾವ್ ಎಲ್ಲಾ.
ಹ್ಮ್ ಹ್ಮ್ ಕರವಂತಲ್ವ ಮಳೆ ಅತ್ತು ಜಗ್ಗಿ ಗಾಳಿ ಜಗ್ಗಿ ಬಿಟ್ಟದಂತಲ್ಲ ಊರಾಗ.
ಹ್ಮ್ ಹೌದು ಇಲ್ಲಿ ನಮ್ಮ ಹಾಸ್ಟೆಲ್ ದೊಡ್ಡ ದೊಡ್ಡ ಗಿಡಗಳನ ಮುರ್ಕೊಂಬಿದ್ದವು.
ಹೌದಾ
ಹ್ಮ್ ಮಳಿ ಗಾಳಿಿಗೆ ಎಲ್ಲ ಸತ್ಯನಾಶ ಆಗಿಬಿಟ್ಟದ ಹಾಸ್ಟ್ಲ ಸಮತಿ ಅದೇ ಅಗಿ ಹೊಗೆದ. ನಮ ಕಾಲೇಜ ದಾಗ ಎಂತ. ಇಂತ ಗಿಡ ಗೊತ್ತಾ ಅವನೌನ ದೊಡ್ಡ ದೊಡ್ ಗಿಡ ಎಲ್ಲ ಮುರ್ಕಂಬ ಬಿದ್ ಬಿಿಟ್ಟವ.
ನೋಡಪಾ
ಹ್ಮ್ ಕಾಲೇಜ್ದಾಗ ಒಳಗ ಹೋಗೋಕೆ ಅಂಜಿಕ್ ಬರ್ತಿರತ್ತತ್ ನಮಗ.
ಹ್ಮ ಹ್ಮ್
ಹ್ಮ ಯಾವಾಗ ಮುರ್ಕೊ್ ಬಳತಾವಂಬದ ಗೊತ್ತಾಗಲ್ಲ ಮನ್ನಿ ಎಕ್ಸಾಮ್ ಬರಿಯಾಕ್ ಬಂದಿವಿ ಶನಿವಾರ ದಿನ. ಹಂಗೆ ಗಾಳಿ ಬುಟ್ಟಿಲ್ಲ ಏನ್ಬ ಬಿಟ್ಟಿಲ್ಲ ಅಂದ್ರ ಮರ್್ದಿನ ಅದಕಿನ ಒಂದ್ ದಿನ ಹಿಂದ ದಿನ ಮಳೆ ಆಗ್ಯದಲ್ಲ
ಹ್ಮ್ ಹ್ಮ್
ಮಳಿಗಿ ಎಲ್ಲ ನೆಂದ್ಬ ಬಿಟ್ಟದ ದೊಡ್ ಚಡದಿ ಗಿಡನನೆ ಸೀದಾ ಮುರ್ಕಂದ್ ಈ ಕಡೆ ಬಿದ್ದ್ಬ ಬಿಟ್ಟದ ಹುಡುಗ್ರ ಏನ ಪುಣ್ಯಕ್ಕೆ ಯಾವ ಕುಂತಿಲ್ಲ ಆ ಕಡಿ.
ಹ ನೋಡ್ ನೋಡ್
ಹ್ಮ್ ಆಕಡ್ ಕುತ್ ಮಾಡ್ತು ಪೂರ ಕಾಲೇಜ್ ತುಂಬಲ್ ವಲ್ಲ
ಹೌದ ಹೌದ ಹೌದ ಹೌದೆ
ಹ್ಮ್ ದೊಡ್ಡ ಜಂಗಲ್ ಇದ್ದಂಗ ಅದ ಮಗಂದ ಕಾಲೇಜ್.
ಹ್ಮ್ಹ್ ಹ್ಮ್ಮ್
ಕಾಲೇಜ್ ಹೋದ್ರ ಕಾಡ್ ನ್ಯಾಗ ಹೋದಂಗ ನೋಡ್ಪಾ ನಮ್ ಕಾಲೇಜ್.
ಹಂಗ ಮತ್ತೆ ನಿಮ್ದು ಇರೋದೇ ಅದ್ರ ಅಲ್ಲ ಅದ್ರಾಗ ಎಲ್ಲ. ಈಗ ಡ್ಯೂಟಿಗಿ ಹೊಂಟಿಲಲಿ ಏನ ಹಂಗೆ ಪ್ರಾಕ್ಟೀಸ್.
ಪ್ರಾಕ್ಟೀಸ್ ಏನ ಇಿಲ್ಲ ನಮ್ಮ್ ಕಾಲೇಜ್ದಾಗ ಅಲ್ಲೇ ಏನು ಪೇಶೆಂಟ್ ಇದ್ರೆ ನಾನೇ ಹೋಗಿರ್ತನಿ.
ಹ್ಮ್ ಹ್ಮ್ ಹ್ಮ್
ಹ್ಮ ನಮ್ ಸರ್ ಅವರು ನೀನೇ ಹೋಗ್ಪಾ ಮತ್ತತ್ ಬೇರೆ ಯಾರಿಗೆ ಟ್ರೀಟ್ಮೆಂಟ್ ಮಾಡಕ್ ಬರಲ್ೋಡ.
ಹಾ ಹಾ ಹಾ ಹಾ
ಬೇರೆ ಯಾರಿಗೇನು ಕಳ್ಸಲ್ಲ ಹುಡುಗರಿಗೇನು, ಬರಲ್ಲ ಅವ್ಕ್ ಯಾವಕ್
ಹ್ಮ್ ಯಸು ಹೆಂಗ ಅದನಪ ಯಸು ಅರಾಮಾ ಅದನ ಇಲ್ಲ.
ಹ್ಮ್ ಯಸ ಅವನ್ ಆರಾಮನ್ ನೋಡಪಾ ಎಲ್ಲಾ ಅವನೇ ಈ ಕಾಲೇಜಗೆ ಫಸ್ಟ್ ಅವನೇ ಅದ.
ಹ್ಮ್ ಹ್ಮ್ ಹ್ಮ್ ಹ್ಮ್
ಸೆಕೆಂಡ್ ನಂದ ಆಯ್ತು. ಕಾಲೇಜಿಗೆ
ಹ್ಮ್ ಯಾಕ ಕಡಿಮೆ ಆಯ್ತ್ ನಿಂದ್?
ಹ ಅದು ಒಂದು ಪ್ರಾಕ್ಟಿಕಲ್ದಾಗ ಹಾಯ್ದು
ಹೌದಾ
ಹ್ಮ್ ಅದು ಒಂದು ಪ್ರಾಕ್ಟಿಕಲ್, ದ ಒಬ್ರು ಸರ್ ಏ ಮಾಡಬಿಟ್ರ ಅವರು ವೈವ ನಾವ ಆನ್ಸರ್ ಹೇಳಿದ್ನು ಕೊಡ್ಲಿಲ್ಲ ಅವರು,
ಹ್ಮ್ ಹ್ಮ್ ಹ್ಮ್
ಹ್ಮ್ ಅದಕ್ಕೆ ಅವರು ಒಂದ್ ಸ್ವಲ್ಪ ಮೋಸ ಮಾಡ್ಬಿಟ್ರು ಸ್ವಲ್ಪ ಕಮ್ಮಿ ಆಯ್ತ, ರಿಸಲ್ಟ್ ಅವಂದ ಏಟಿ ಫೋರ್ ಆಯ್ತು ನಂದ ಏಿ ಟೂ ಆಯ್ತ,
ನಡದತ್ತುು ಟಿ ಆಲ್ಲ ಸಾಕ್,
ಹ್ಮ್ ಹುಡ್ಗಿಯರದಾಗ ಎಷ್ಟು ಬಂದಾರ, ನಾವವು ಬರ್ಬೇಕಂದ್ರೆನು ಅವ್ರೇ ಬಂದ್ರ್
ಎಲ್ಲಾರನು ಅವ್ರ ಇರ್ತಾರಪ್ಪಾ ಮತ್ತೆ ಹುಡಿಗರ್ ಏನ್ ಮಾಡ್ತೆ ಅವರು ಇದ್ರೂನು ಅಷ್ಟ, ಯಾವತ್ತುಾರ ಅವರು, ಎಷ್ಟು ರಿಸಲ್ಟ್ ಮನೆ ಮಾಡಿದ ಮನೆೆಯಗಿರದು ತಪ್ಪಲರು
ಹ್ಮ್ ಏ ನಾಳೆ ಒಬ್ರ ಮನಿಗ್ ಕೊಟ್ಟ ಮನಗ್ ಹೋಗ್ ಮುಸಿರು ತಿಕ್ಕದೇ ಅವರದು
ಹ್ಮ್ ಹ್ಮ್ ಹಂಗೆ ಅಷ್ಟೇ ಮಂತ ಎಷ್ಟ ರಿಸಲ್ಟ್ ಮಾಡಿದ ಅಏನ ಎಲ್ಲ ಅಂದ್ರ ಅವ್ರಿಗೆ ಹಂಗ ಹ ಬರದ್ರಾಗಿ ಇರ್ತದೆ ಬಟ್ ನಾಲೆಜ್ ಇರಲ್ ಅವ್ರದ ಹೊರಗಿಂದ
ಹ್ಮ್
ಹ್ಮ್ ಒಂದ್ ಕೇಳಿದ್ರ ಅವ್ರಿಗೆ ಹಾ ಅಂತ ಏನ್ ಹೇಳ್ತಾರ ಅಂತ್ರ ಗೊತ್ತಾಗಲ್ಲ ಅವ್ರಿಗೆ
ಹ್ಮ್ ಹ್ಮ್ ಹೆಂಗಗೆ ಯಾರು ನೋಡ ಮಂದಿ ಮತ್ತ, ಅವ್ರಗ್ ಯಾಕಂದ್ರ ಅಂತ ಏನ್ ಅಷ್ಟೊಂದ ಏನ್ ತಳುವಳಿಕಿರಲೊಡ ಹ ಹಂಗಾಗಿ ಏನ್ ಅದ್ ಮಾಡಲ್ಲ ಹೊರ್ಗಿಂದ ಈಗ ನಾವ್ ಎಲ್ಲ ಆದ್ರು ನೋಡ್ ನಾವಿಗ. ನಾವ್ ಎಲ್ಲಾದ್ರುನು ಎಲ್ಲಿ ಬಿಟ್ರರುನು ಹೋಗಿ ಬರ್ತೀವಿ ಅನ್ನೋ ಕೆಪಾಸಿಟಿ ನಮ್ಗ ಇರುತ್ತ. ಅವ್ರಿಗ್ ಏನ್ ಬಿ ಇರ ಲ್ಲ
ಇರಲ್ಲ ಇರಲ್ಲ ಅವ್ರಿಗ್ ಇರಲ್ಲ.
ಹ್ಮ್
ಮನಿ ಅವರು ನ್ ಅವರೇರುತ್ತ
ಹ್ಮ್ ಮನ್ಯಾಗನ್ ಎಲ್ಲಿ ಕಳ್ಸಲ್ಲಲ್ಲ
ಹ್ಮ್
ಎಲ್ಲಿಗ ಮನಿಗ್ ಹೊಂಟೆ
ನೀ ಇಲ್ಲ ಡ್ಯೂಟಿ ಮುಗೀತು ಈಗ್ ಹೋಗ್ಬೇಕು ನಾನು ಮನಿಗೆ
ಹ ಹ ನೈಟ್ ಡ್ಯೂಟಿ ಮಾಡ್ತೆನ್
ಹ್ಮ ನಂದನ ಮಧ್ಯಾಹ್ನ ಎರಡ್ಲಂದ ಒಂಬತ್ತ ಒಂಬತ್ ತೊರಿ ಇವತ್ ಸ್ವಲ್ಪ್ ಲೇಟ್ ಆಯ್ತಿ ಇವತ್ತು ಪೇಶಂಟ್ ಇದ್ವು.
ಹ್ಮ
ನಿನ್ನೆ ಹೇಳಿದ್ನಲ ಇ ಇಪ್ಪತ್ ಇಪ್ಪತ್ತೈದು ಕೊಡ್ತರ.
ಇಪ್ಪತ್ತು ಚಲೋನ ಕೊಡ್ತಾರಲ ಮತ್ತ.
ಹ್ಮ್ ಚಲ ದೊಡ್ಡ ಹಸ್ಪಿಟಲ್ ಆದ ಸಪ್ತಗಿರಿ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ್ ನಮ್ಮಾಂ ಅವರ್ ಅಚ್ಚಾರಲ್ಲೇ ಹ್ಮ್ ಹ್ಮ್
ಹ್ಮ್ ಇನ್ನ ಅಲ್ಲೆ ಇರದ?
ಇಪ್ಪ ಇಲ್ಲೇ ಇರ್ಬೇಕ್ ಆರಾಮ್ ಸೆಟ್ಲ್ ಇಲ್ಲೆ ಮಾಡ್ಕೊಂಡ್
ಮತ್ತೆನ್ ಈ ಕಡೆ ಏನ ಊರ್ ಕಡೆ ಏನಿಲ್ಲಾ ಸುಮ್ನೆ ಬಂದರ್ ನೆಲ್ಲ ವೇಸ್ಟ್.
ಹ್ಮ್
ಹ್ಮ್ ಇಲ್ಲ ಏನಿಲ್ಲ ಸುಮ್ಮ ಅಲ್ಲೇ ಇರ್ಬೇಕ್ ಇಲ್ಲಿ ಬಂದ್ರನು ಏನಲ್ಪ ಊರಾಗ ಏನಿಲ್ಲ ಸುಮ್
ಹ್ಮ್ ಹ್ ಹ್ಮ್ ಊರಗ್ ಸುಮ್ಮನೆ ಎಲ್ಲಾ ಆಲ್ತುಪ್ ಪಾಲ್ತಗಾರು
ಹಾ ಹಂಗೆ. ಕಾರ ನ ಹ್ಮ್ ಹ್ಮ್ ಮತ್ತೆ ಯಡ ಸಮಾಚಾರ ಏನಿಲ್ಲ
ಹಾ ಏ ನ ಎಲ್ಲ ನೋಡ್ಸ ಸುಮ್ಮ್ ಮನೆ ಎಲ್ಲಾರರಾಮರ ಸುಮ್ಮ ಕುಂತು ನೋಡ್ಕಲ್ ಹೊರಗ
ಹ್ಮ್ ಹ್ಮ್ ಹ್ಮ್
ಹ್ಮ್ ಮಾಡ್ತ ಅದಕ್ಕೆ ಬಾಳ ದಿವ್ಸ್ ಆಯತೆ ಹಚ್ಚಿಲ್ಲ ದೋಸ್ತನ ಕೂಡ ಮತ್ ಮಾತಾಡಿದ್ರೈತ ಅಂತ ಇಚ್ಚಿದ್ದೆ ನೋಡಪ್ಪ ಹ್ಮ್ ಆದ್ರೆ ಬರ ನೀನ್ ಡ್ಯೂಟಿ ಮಾಡಕತ್ಂತ ಮತ್ತತ್ ಎಡದ್ಲ್ಲ ಹಂಗಾಗಿ
ಹ್ಮ್ಮ ಮಾಡ್ಬೇಕಲ್ಪ ಮತ್ತೆನ್ ಎಲ್ಲ ಫ್ರೀ ನ್ ಡ್ಯೂಟಿ ಮುಗ್ದದ ಹ್ಮ್
ಈಗ್ ಮಾಡಿದ್ರೆ ಆದಲ್ಲ ಎಲ್ಲಾ ಹುಣಾಕ ತಿನಕ
ನಾ ಮುಂದ ಕಡ್ ಅಂದಲ್ಲ ನಡಪ್ಪ ಏನ್ ಮಾಡುತ್ತೆ ಮುಂದ ಕೆಲ್ಸ ಮಾಡ್ಬೇಕ್ ಕರ್ವ ಆಗಲ್ಲ ಅವ್
ಹ್ಮ್
ಹ್ಮ್
ಅಂಗಂದ
ಹ್ಮಹ್ಮ್ ಮ ನಗನ ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಾರ ಈಗ
ಮ
ಹ್ಮ್ ಹ್ಮ್
ಇವಾಗೆ ಸ ಇಕ್ಲಾಗ್ಬೇಕ್ ಮುಂದೆ ಸೆಟ್ಲ್ ಆತ್ನಂದ್ರ ಆಗಲ್ಲ ಎಲ್ಲ
ಆಗಲ್ಲ ಆಗಲ್ಲ
ಹ್ಮ್
ಮನದನ್ನನೆಲ್ಲಾ ನಮ್ಮೆ ಅಡಿ
ಯಾಕಂದ್ರ ಮುಂದ್ ಏನೇ ಮಾಡಕ್ ಹೋದ್ರು ಮ ಈಗ ಮನ್ಯಾಗ ಬಿಡಲ್ಲ ಮುಂದ್ ಏನೇ ಒಂದ್ ಮಾಡಕ್ ಹೋದ್ರೂ
ಆಯ್ತು ಮದ್ವಿ ಆಯ್ತಂದ್ರೆ ಏನ್ ಮಾಡ್ತವ್ ಏನ್ ಮಾಡಕ್ಕ ಅದೇ ಆಯ್ತು ಇದ್ ಆಗ್ಬೇಕು ಅದ್ ಮಾಡ್ಬೇ ಕು ಇದು ಮಾಡ್ಬೇಕು. ಅವ್ ವಾಗೆ ನಡೀ ಈಗೆ ಸ್ವಲ್ಪ ಎಲ್ಲಾ ಚಲೋ ಹರ್ನ ಚಲೋ ಮಾಡ್ಕಂದ್ರ ನಾವ್ ಎಲ್ಲಾ ಈಗೆ ಇಟೋಗಿವಿ ಅಂದ್ರ ನಡೀತದ.
ಹ್ಮ್ ಈಗೇ ನಾವ್ ಏನಿದ್ರೂ ಸೆಟ್ಲ್ ಆಗ್ಬೇಕ್ ಅ ಈಗ್ಲಿಂದ ನಾವು ದುಡಿದ್ವ
ಹ್ಮ್
ನಾವ್ ಏನೋ ಒಂದಾಗ್ಬೇಕತ್ತ
ಹ್ಮ್
ಮುಂದೆ ಏನೇ ದುಡಿತ್ನಿ ಮಾಡುತ್ ಆಗಲ್ಲೋ
ಹೇ ಹಾಗಲ್ಲ
ಹ್ಮ್ ಈಗ ನೋಡ್ ನಿಂದ ಸೆಟ್ಲ್ ಆಗ ಟೈಮ್ ಅಂದ್ರ.
ಹ್ಮ್ ಆಯ್ತು ಎರಡ್ ಮೂರ್ ವರ್ಷದಗ ಚಲೋ ಆಗ್ಬೇಕು ಇಲ್ಲೆ ಆರಾಮ್ ಇದ್ದು.
ಇಲ್ಲೇ ಒಂದ್ ಮತ್ ಹ ಪೋಸ್ಟ್ ಬೀ ಎಸ್ಸಿ ಹಂಗ ಮಾಡಿನಿ ಸೈಡ್ ಗಿ.
ಹ್ಮ್ ಹ್ಮ್ ಹ್ಮ್
ಬೀ ಎಸ್ಸಿ ಒಂದ ಒಂದ್ ಮುಗತ ಅಂದ್ರ ಎಕ್ಸಾಮ್ ಎಲ್ಲ ಕ್ಲಿಯರ್ ಆದ್ ಅಂದ್ರ ಆಕಡೆ ಜಾ
ನಿಮ್ಮಮರವರ ಆರಾ ಮತ್ ಇಡ್ಕೊಂಡು ಏನೇನ್ ಮಾಡ್ಕೊಂಡ್ಬಿಡು ಇಟ್ಟು.
ಅದೇ ಅದೇ ನಮ್ಮ ಮನ ಅಲ್ಲೇ ನಡೀತದ ಹ್ಮ ಅದೇ ಮಾಡ್ಬೇಕು.
ಹ್ಮ್ ಓಡಾಡಿದ್ರ ಆಗಲ್ಲ ಈಗ ಯಾವು ಇವು ಎಲ್ಲಾ ಕಾಂಪಿಟೇಟಿವ್ ಫೀಲ್ಡ್ಗ್ ಬಂದ್ರೆ ಎಲ್ಲಾ ಸಿಗಲ್ಲ ಯಾವು. ಇವ್ರ ಏನ್ ಕರೆಯಲ್ಲ ಬಿಡಲ್ಲ ನಮ್ಗೆ ಯಾವ್ ಕೊಡಲ್ಲ.
ಹೇ ಆಗಲ ಆಗಲ ಆಗಲ.
ಹ್ಮ್ ಅವರ್ ನಮ್ಗ ಕೊಡ್ತರಂಬೋದು ಏನ್ ಗ್ಯಾರಂಟ ಆದ ಹೇಳ್
ಎಲ್ಲೂ ಇಪ್ಪತ್ ಲಕ್ಷ ಜನದಾಗ ನಮ್ದು ಬರ್ಬೇಕು ಅಂದ್ರ ಏನ್ ಸುಮ್ ಆತೆನ್ ಎಷ್ಟು ಕಷ್ಟಪಟ್ಟರು ಹೋದ್ರನು ಆಗಲ್ಲ.
ಹ್ಮ್ ಬುಡದೇ ನಾಕೈದು ಪೊಸ್ಟ್ ಬಿಡ್ತಾರಾ ಅದ್ರಾಗ ಹೊತ್ತಟೆ ಸಾವಿರ ಹತ್ತು ಜನ ಹ್ಮ್ ಏಳು ಜನ ಕಾಂಪಿಟೇಶನ್ ಹ
ಹ್ಮ್
ಯಾರ ಕರೆಕೂಂತರಲ್ಲ ಊಟಕಹೋಗಬೇಕೇನ
ಊಟಗ ಹೋಗ್ಬೇಕು ಇಲ್ಲಿ ಸ್ವಲ್ಪಷ್ಟ ಮತ್ತೆ ಎಷ್ಟತ್ ಐತಲ್ಲ ನಮ್ಮ್ ಅಕ್ಕ ಕರೆಕಥಾಳ ಬಂದನಿ ಈಗ
ಹ್ಮ್ ಹ್ಮ್ ಹ್ಮ್ ಸರಿ ಸರಿ ಹೋಗಿ ಬಾ ಆಮೇಲ್ಲ ಅಚ್ಚಮ್ ಹಾ ಸರಿ